ಹಲೋ ನಿಲ್ಲಿಗ್ ಕೇಳಿಸತೀರ
ಹಲೋ
ಹಲೋ
ಹಓ ಇವಾಗ ಕೇಳಿಸ್ತಿದಯ ಮ್ಯಾಮ್
ಬಕ ಕಟ್ ಆತಲ್ಲ ಕಟ್ಟತ ಅವರಗಲ್ಲ
ನಿಮ್ಮ್ ವಯಸ್ಸ ಚೆನ್ನಾಗಿ ಕೇಳಸ್ತಿದೆ ನಂಗೆ
ನಿನ್ ವಯ್ಸು ನಮ ಚೆನ್ನಾಗ್ ಕೇಳಿಸ್ತೈತೆ ಆದ್ರೆ ನಾನ್ ಮಾತಾಡ ತಕ್ಷಣ ಕೊಡ್ತಾ ಇಲ್ಲ ಅದು ಸಮಸ್ಯೆ ಆಯತತ
ಅಂದ್ರೆ ಮಳೆ ಅಲ್ವಾ ಅದ್ ಓ ಇವಾಗ ಕೇಳಸ್ತಿದೆ ಮ್ಯಾಮ
ಸ್ಕೂಲಲ್ಲಿ ಒಂದು ಸ ಸಮಸ್ಯ ಅೆ ತಂದೆ
ಏನ್ ಸಮಸ್ಯೆ
ಅಯ್ಯ ಅವತ್ತುಗ ಶನಿವಾರ ಇತ್ತಲ್ಲಾ
ಹಾ
ಶನಿವಾರ ಅದ್ರ ಹಿಂದಿಂದಿನ ಸಲ್ರಿ ಕೊಟ್ಟಿದ್ರು ನೋಡು ಚಂದ್ರ ಎಲ್ಲ ಇಸ್ಕೊಂಡು ಈ ಸಲ ಸ್ವಲ್ಪ ನನ್ಗೆ ಜಾಸ್ತಿನತ ಇದ್ದನೆ ಯ ಮಾಡ ಅಂದ್ರೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನ ಮಾಡೋ್ರ
ಹ
ಹಲೋ ಹಲೋ ಕೇಳಿಸ್ತಾ ಇದ್ತಾರ
ಹ್ಮ್
ಕೇಳಿಸತಯ್ತಾ ಕೇಳಿಸ್ತಲ್ದಾ ಕೇಳಿಸ್ತಾ ಕೇಳಿಸ್ತಾ ಇಲ್ವಾ ಅಂದೆ
ಹ್ಮ ಹ್ಮ ಯೇಳ್ತ ಅ ಹೇಳಿಮ್ಮ
ಅದೇ ಅವತ್ತು ಸಲ್ರಿ ಮ ಇದರುಲ್ವಾ ಅವತ್ತು ನಗೆ ಅವತ್ ಸ್ಯಾಲ್ರಿ ಕೊಟ್ರಲ್ಲ ಸ್ಯಾಲ್ರಿ ಕೊಟ್ಟಾಗ ನನಗೆ ಈ ವರ್ಷ ಸ್ವಲ್ಪ ಜಾಸ್ತಿನ ಅಂದ್ರೆ ನಾನನ್ ಏನ್ ಎಕ್ಸ್ಪೆಕ್ಟ್ ಮಾಡಿದೋ ಅದಕ್ಕಿಂತ ಜಾಸ್ತಿನ ಮಾಡೋ ನನಗೆ ಒಂದ್ ಸಲ ಅಲ್ಲಿ ಶಾಕ್ ಬಿಟ್ಟು ಸಾವಲ್ರಿ ಅಮೌಂಟ್ ನೋಡ್ಬಿಟ್ಟು ಮಾಡಿದ್ದಾರೆ ಅನ್ುದ ಆ ಅದಕ್ಕೆ ಅನ್ಬಿಟ್ಟು ಹ ನಾನು ಸ್ಯಾಲ್ರಿ ನೋ ತಗೊಂಡು ಸಿ ಲ್ಲಾ ಹೇಳ ಲಂಚ್ ಮಾಡೋದಿಲ್ಲ ಇಲ್ಲಿ ಲೈಬ್ರರಿಲಿ ಹೋಗ್ಬಿಟ್ಟು ಲಂಚ್ ಮಾಡ್ ಸ್ ಪೀರಿ ನೈನ್ತ್ ಸಿಬಿಎಸ್ಇ ಏನೋ ಬೀನೋ ಅಲ್ಲಿ ಮಾಡ್ತಾ ಇದ್ದೆ ನಾ ಕೆಳಗಡೆನೂ ಹೋಗಿಲ್ಲ ಅ ಒಬ್ರು ಸಿ ಲ್ಲ ನಮ್ ಯಾರತ್ರನೂ ನಮ್ ಮಾತೇ ಆಡಿಿಲ್ಲ
ನನ್ ಬಾಾರಿ ನಾನು ಊಟ ಮಾಡನ್ಕೊಂಡ್ ಬಂದು ಕ ಆಟ ಮಾಡ್ತಾ ಇದ್ದೀನಿ ಅಲ್ಲಿಗೆ ಇವರೇ ಬಂದ್ಲು ವಿ ಪಿ ಮೇಡಮ್ ಬಂದ್ಲು ಬಂದ್ಬಿಟ್ಟು ಆ ನ್ಯಾಮ್ ಒಂದ್ ನಿಮಿಷಬ ನಾನ್ ಪಾಠ ಮಾಡ್ ಇದನ್ನ ಆಚೆ ಕಡೆ ಕರೆದ್ ಬಿಟ್ಟ್ರು ನಾ ಒಂದ್ ನಿಮಿಷ ಅಂತ ಕರೆದ್ ನ ವ ನಮ್ಮ ಸಚಿ ತಡಂಬ ಕಣದು ಸಾಗತಾರೆ ಅಂದ್ರೆದಲ್ಲಿ ಇಲ್ಲ ನಮ ಗೀತಾನೇ ಭಾವನ ಕೊು ಹೇಳಿದ್ರು ನಿನ್ಗೆ ತೌಸಂಡ್ ಜಾಸ್ತಿ ಂತಲ್ಲ ಅಂತ ಒಂದು ಈಗ ನಿನ್ ವಿಷಯ ತಿಳ್ಕೊಂಡ ನನ್ ಕೇಳ್ಬೇಕಾದ ನಾನೇನ್ ಸುಳ್ಳು ಹೇಳದು
ಹ ಏಳಕ್
ಅಲ್ಲವಾ ಈಗ ನೀನ್ ಬಬಿಟ್ಟು ಮ್ಯಾಮ್ ನಿಮಗೆ ಸ್ಯಾಲ್ರಿ ಎಷ್ಟ ನಿನ್ಗೆ ಸ್ಯಾಲ್ರಿ ಎಷ್ಟು ಇನ್ಕ್ರೂಡ್ ಮಾಡೋ ನೀನ್ ಬಂದ್ ನನ್ ಕೇಳಿದ ನಾ ನಿಮಗೆ ಸುಳ್ಳ ಇಬದು ಸ್ವಲ್ಪ ಮಾಡದವು ಅರ್ಜು ಮದಯತ ಅರ್ಜು ಮದಯತ ನೀನೇ ಬಂದ್ಬಿಟ್ಟು ಭಾವನಾ ನಿಮ್ಗೆ ಇಷ್ಟ್ ಮಾಡೋದಂತೆಲ್ಲ ಮೂರ್ ಮಾಡೋವ್ರಂತೆ ನಾಕ್ು ಮಾಡೋ್ರಂತೆ ಅಂತ ಅಮೌಂಟನ್ನ ಹೇಳಿದ್ರೆ ನೀನ್ ಹೆಂಗೆ ಇಲ್ಲ ಅಂತ ಹೆಂಗೆ ಆಮೇಲೆ ನಿಿನಗೆಾರ್ಜ ಕೊಡ್ತ ಂಬ ಹ ನಾ ಅಂತಂದೆ ಹೌದು ಮಾಡೋದುೇನ ಅಂತಂದ್ರೆ ಹಾ ಸರಿ ನೀವೇನು ಬೇಜಾರ್ ಮಾಡ್ತ ಕೇಳಲಬಾರ್ದು ಹೌದು ಕೇಳಲು ಅಂತ ಇನ್ನೊಂದು ವಿಷಯ ಗೊತ್ತಿರೋದ್ರಿಂದ ನಾ ಸುಳ್ಳು ಹೇಳಕ್ಕಾಗ ಬಾಯ್ನಲ್ಲಿ ಸು ಬ ದಿಲ್ಲ ಅಂದ ನಾನು ೂಕಣ್ಣಪ್ಪನ ಅಂತ ಅಂದೆ ಅವ್ಳು ಏನು ಹತ್ತು ಹತ್ತು ಮಕ್ಕಳ ಲ್ಲ ಊದಬೈತಂತೆ ಹ್ಮ್ ಆ ಆಮೇಲೆ ಅಷ್ಟು ಹ್ಮ ಅಷ್ಟೆಲ್ಲ ಮಾಡಿಲ್ಲ ಮಾಡಿದ್ಮೇಲೆ ಮನೆಗ್ ಬಂದು ನನ್ ಮೆಸೇಜ್ ಹಾಕೊಳ್ಳ ಹ ನೀ ನು ಒಂದ ಯಾಕೋ ಒಂಥರ ಬೇಜಾರಾಯ್ತತೆತನು ಆಹ ಒಬ್ಬರು ಗಂತರ ಒಬ್ಬರು ಗಂಂತರ ಕಾಣೆ ಖುಷಿಯನ್ನ ನೋಡಿಷ್ಟು ಸ್ಯಾಲ್ರಿ ಜಾಸ್ತಿ ಮಾಡಾರ ಅಂತ ಸಂತೋಷದಲ್ಲೂ ಒಬ್ಬ್ರತ್ರ ಹೇಳ್ತಳಿಲ್ಲ ನಾವವು ಕ್ಲೋಸ್ ಆಗಿ ಇರೋ್ರತ್ರ ತಂಬ ಹೇಳ್ಕಳಕ್ಕ ಆಾಗಲ್ಲ ಬಿ ಎಜ್ ಆದರು ಇದ್ರ ಬದಲು ಎಲ್ರಿಗೂ ಒಂದೇ ತರ ಮಾಡುತ್ತೆ ನೆಮ್ದಿ ಅಲ್ವಾ ಅಂತ ನಾನ್ ಅಂಗಂದಬಿಟ್ಟ ಬಂದ ನೀ ಬೇಜಾರ್ ಮಾಡ್ತಡೀಿನ ಹಂಗೆ ನಿಮ್ದ ಹಿಂಗೆ ನಿಮ್ದ ಒಳ್ಳೆ ಮನ್ಷಿಗೆ ನೀವ ಅಂತೀರಿ ಹಂಗೆ ಹೆಂಗೆ ಅಂತ ಡೈಲಾಗ್ ಹಡಬಿ ನಾವು ಕಳ್ಿಸಬಿಟ್ೆ ಆಮೇಲೆ ಮನೆ ಬಂದಲೂ ಒ ಮೆಸೇಜ್ ಹಾಕಳ ಮ್ಯಾನೇಜ್ಮೆಂಟ್ ಸಮ ಸುಮನೆ ಮಾಡೋದ ಗೊತ್ತಿದೆ ನೋ್ತಾರೆ ಅವ್ರ ಎಲ್ಲಾನು ಯೋಚನೆ ಮಾಡ ಮಾಡುದು ಹ್ಮ್ ನಿಮಗೆ ಇಷ್ಟರ ಮಾಡಿಲ್ಲ ಅದಕ್ಕೋಸ್ಕರ ಮಾಡ್ರೆ ಅಂತೆಲ್ಲ ಮೆಸೇಜ್ ಆಕಲ್ಲ ನಾನು ಅವರಿಗೆ ತಿರುಚಿ ರಿಪ್ಲನು ಮಾಡ ಹೋಗಬಿಟ್ಟು ನಾನನ್ ಪಡಿಿನ ಸ ಮಾಡಿದ್ದೀನಿ ನಿೆನ್ನೆ ನೆನ್ನೆ ಸ್ೂನ್ ಮುಗಿಸ್ಕೊಂಡು ನಮ ದೊನೆ ಮನೆ ಲ್ಪ ಮಕ ಮತ ಬಿ ನೋಡಿದ ರೆಷ್ಟೊ ಚಿಂತ ಪಾಲ್ ಮಾಡಿದ್ರ ನಾನು ಪಾಲಾಟ ನಡ ಮಣಗಡ ಆಮೇಲೆ ನಮ್ಮ ಆ ಎದ್ದಾಗ ನೋಡ ಫೋನ್ ಮಾಡೋ್ರಲ್ಲ ಮಾಡಡಲ್ ಒಳ್ಳ ಸಾಮಾನ್ಯ ಅದಕ್ಕೆ ನಪ್ಪ ಮಾಡ ಮಾಡಿದ್ದಕ್ಕೆ ನಾನ್ ನಾನ್ ಮೇ ಕಾಲ್ ಮಾಡಿದ್ರಲ್ಲ ನಾನ್ ಇವಾಗಲ್ಲ ನಾನ್ ಮಧ್ಯಾಹ್ನ ಮಾಡಿದ್ದೇವೆ ನೋಡಿ ನಮ್ಮ ಮರುಪದು ಬನೋದ ಅ ನ ನಾನು ನಾಗರತ್ನ ನಾಮ ಹತ್ರ ನಮ್ಗೆ ಸಲ್ರಿ ಎಷ್ಟ ೌಂತಂದ ಬರ್ತೇನೆವು ನೋಡಿ ಈಗ ಅವರು ಮತ ಊದ ತೊಂಡಕಿಟ್ಟವರು ಸರಿಯಾಗಿ ರೆಸ್ಪಾನ್ಸು ಮಾಡಲ್ಲ ಏನು ಮಾಡೋಲ್ಲ ಹಾ ಎಂತ ಕೇಳಿದ್ರು ಅದಕ್ಕೆ ನಾನ ನನ್ನ ಒಂದ ನಿಮಿಷ ಕೇಳವಿ ಅನ್ಬಿಟಿ ಹಗ್ ಮಾಡ್ದ ಇದಿದ್ದ ನನ್ಗೆ ಹೇಳ್ದ ಅದಕ್ಕೆ ಹ ಅದಕ್ಕೆ ನೀವು ಇದಿರಿ ನ ಹಗೆ ಲೈನ್ಲ್ಲಿ ನ ಭಾವನಾಗ ಕಾನ್ಫಿಡೆನ್ಸ್ ಆಕ್ತೀನಿ ನೀವ ಅದೇನ್ ಮಾತಾಡಿ ಅವ ಅವ್ಳೆದುರಗ ಕೇಳಿ ಅನ್ಬ ಆಮೇಲೆ ಕಾನ್ಫಿಡೆನ್ಸ್ ಆಗ್ ಫೋನ್ ಎಟ್ಟತಾ ಎಲ್ಲ ಬ ನ ಕೇಳ್ ಬಿಟ್ಟು ಹೇಳ್ತೀನಿ ಸುಮ್ ಹೋದಲು ಆಮೇಲೆ ಸೋನ್ ಇಟ್ಬಿಟ್ಟ ಇದ ಮೇಲೆನ್ನೊಂದು ಐದು ನಿಮಿಷಕ್ಕೆನೆ ಮತ್ತೆ ಅವರೇ ಮಾಡತಾರೆ ಅವರೇ ಮಾಡ ನಖುಷ ಹ ನಾನನ್ ಇ ಒಂದ್ ನಿಮಿಷ ನನ್ನ ಪಾವನೆ ಕಕ್ಟ್ ಆತ ಮಾಡ ಅವಾಗ ನನ್ ಭಾವನಾ ಹತ್ರೆ ಭಾವನ ಅ ಅಂತ ಅವ ನಾ ಕಾಸಲ್ಲ ಇದ್ದೆ ಬಂದಿನ್ ಕೇಳದಕ್ಕೆ ಅದು ಹೆಸ್ರು ಭಾವನಾ ಅಂತ ಹೇಳಿದಕ್ಕೆ ನಾನು ದ ದಾರಿಯಿಂದ ಎಸ್ ಯಾಕಂದ್ರೆ ಅದು ಬಿಟ್ಟು ನಾನು ಯಾರತ್ರನು ಡಿಸ್ಕಸ್ ಮಾಡಿಲ್ಲ ನಾಗ ಮ್ಯಾಮು ಹೋಗ ಖುಷಿ ಅಲ್ಲಾ ನನ್ಗೆ ಇನ್ನೊಂದು ಬೇಜಾರಾಗಾಗಿದೆ ಅನ್ ಗಟ್ಟಾ ನಾನು ಸ್ಯಾಲ್ರಿ ಇಸ್ಕೊಂಡ್ ತಕ್ಷಣ
ಹ
ಹೂಳನ್ನ ನೋ ಖುಷಿಯಿಂದ ಹಓಳಾಗಿ ಅವನ್ನ ತಂದಕೊಂಡು ನೋ ಇಷ್ಟೊಂದ್ ಸಾಲ್ಸ ಆಗುತ್ತದೆ ಅಂತ ಅಂದಬಿಟ್ಟಕಟ
ಹಯ ಹ
ಎ ಆ ಮಾಡ್ತ
ಇದೇನ ಮ್ಯಾಮ್ ಹಿಂಗೆಲ್ಲಾ ಮಾತಾಡೋದು
ಅ ಇಸಿನ ಸಿವಿಯಾಗಿ ಕಳಚಾರಾ
ಹ್ಮ್ ಹಂಗೆಲ್ಲಾ ಮಾತಾಡ್ಬಾರ್ದು ಮ್ಯಾಮ್
ನನಗೆ ಆಕ್ಚುಲಿ ಇನ್ನಂದು ಶಾಲ ಎದು ಬ ಶಾಪಿಂಗ್ ಇಗೆಷ್ಟು ಸ ಬಂದಾಗ ಅ ನಮಗೆ ಈಗ ಬೇಗನ ಸಿ ಹೋಗುದು ನನಗೆ ಆಮ ಹೇಳದು ಎಕ್ಸಾಮ್ ಫುಲ್ ಅವ್ತ್ರ ಹೋಗ್ಬಿಟ್ಟು ನಾವು ಷ ಸಲ್ರಿ ಹೇಳ್ಕಳಕಲ್ತಿದ
ಆಗಲ್ಲ ಮ್ಯಾಮ್ ಇನ್ಕ್ರೀಸ್ ಮಾಡಿಲ್ದೇ ಇರೋರ ಹತ್ರ ನಾವ್ ಮಾತಾಡಕ್ಕೂ ಆಗಲ್ಲ
ಈ ಅಲ್ಲ ನಾವಿರ ನಮ್ಮ ಒಂದು ಸ್ಥಾನಿಕ ಆ ಚಿಂ ಚಿಲಿಯಾಗಿ ನಾ ಮಾಡ್ಕತಾ ಹಾ ಹ ಅಷ್ಟಿನೇ ಅಂತಂದ ಆನೇಡಿ ಹೇನೆ ಭಾವನಾ ಅವರು ನಾನು ಸರಿ ಅ ಅದೇ ಅವರು ಮಾಡ ಕೇಳ ಹೇಳ್ಬರಿ ನನಗ್ ಗೊತ್ತು ಏನಬೇಕು ಅಂತ ಆಮೇಲೆ ನಸರಿ ಮಾತ ನಮ ಅರ್ಜೆಂಟ ಕಟ್ ಮಾಡಿರೋದು ಆಮೇಲೆ ಬಾವನ ಮಾಡ ಹ ಭಾವನಷ್ಟೇ ನ ನಾನಲ್ಲಿ ನ ಮೂ ಗ ನಾಮ್ ಜೊತೆಗೆ ಇದ್ದೀನಿ ನನ್ನ ನಾಮ್ ಜೊತೆಗೆ ಇದ್ದು ನಾನು ಎಲ್ಲ ಚಾರ್ಜಿ ಕೊಡ್ತಾ ಇದ್ದೀನಿ ನಾನಲ್ಲಿ ನಾನು ಹೋಗಿ ಅವಲ್ಲಿ ಸ ಇಷ್ಟ ಆಂತ ನಾನು ನಲ್ವತ್ತು ಜನ ಸಲ್ರಿ ಕೊಡ್ತೀನಿ ನಲ್ವತ್ತು ಜನ ನಾನನ್ ಜರ್ ಇಟ್ಕಿ
ನೆನ್ಪಿಟ್ಕಳಕ್ ಆಗತ್ತಾ ಆಯ್ತ್ ಸರಿ ನೆನ್ಪಿಟ್ಕಳ ಹಂಗೆಲ್ಲಾ ಹೇಳಕ್ ಆಗತ್ ಮ್ಯಾಮ್
ಹ್ಮ ನಾನೊಂದ್ ಎ ಕಾಯ ಮ್ಯಾಮ್ ನ ಎಷ್ಟು ವರ್ಷದ ಕೆಲಸ ಮಾಡ್ತಾ ಇದ್ದೀನಿ ನಾನು ನಿಗೆಲ್ಲಾ ತದತೇನೆ ನಾನು ಸರಿ ನ ನಡದೀ ಇಷ್ಟು ಕಣ ಮಾ ಅಂತ ಅ ಇಟ್ಟ ಆ ಸುಲ ಮಾಡುದು ಅಜೆ ಭಾವನ ಸುಮ್ಮಣ ಹತ್ರ ಕೇಳುತ್ತ ಫೋನ್ಯಾಲಿ, ಚಾರ್ಜೀಲಾ, ಕಟ್ಮಡೀಲಾ? ... ನಾ, ನಿಮು, ನನಗ್ ಸಿಕಿದ್ರಿ, ಅವ್ಳು, ನನ್ನ, ನೆನ್ನೆ ಸಾಟರ್ಡೆ, ನ ಬೆಳಿಗ್ಗೆ ನನ್ನ ಯಾಕೂ? .. ಏನು, ನಿಮ್, ಬುದ್ಧಿಇಲ್ವಾ, ಸ್ಯಾಲರಿ ಎಲ್ಲಾ, ಡಿಸ್ಟ್ರಿಬ್, ಮಾಡಿದ್ದಾರಲಾ, ನೀವ್ಯಾಂಧೆ! .. ನಾನ್, ಯಾರು, ಜೊತೆ, ಡಿಸ್ಟ್ರಿಬ್, ಮಾಡಿಲ್ಲ, ಯಾರು, ಜೊತೆನೂ ಮಾಡಿಲ್ಲ. ..
ಅಯ್ಯೋ, ಮಾಡ, ಕೆಲ್ಸ, ಬಿಟ್ಬಿಟ್ಟು. .. ತು, ಆ, ಅದನ್ನ! ಡಿಸ್ಟ್ರಿಬ್, ಮಾಡ್ತಾನ ನಿಂತ್ಕಳಕ್ ಆದ್ದ ಮ್ಯಾಮ್? ..
ಮರ, ಕೈದ ಜಾಸ್ತಿ ಹಿಂದೆ ಅಂತಲ್ಲ ಅ. ...
ಹ್ಮ್, ನೀವ್ ಆತರ ಡಿಸ್ಕಸ್! ಮಾಡ್ತಾ ನಿಂತತ್ಕೊಂಡ್ರ, ನಿಮ್ಗ, ಅಷ್ಟನ ಇನ್ಕ್ರೆಸ್, ಮಾಡ್ನಿಲ್ಲ ಅವರು? ..
ಅದ, ಅವ್ರು! ಹಾಂಗೆ, ಅಂದ್ರು, ಮ್ಯಾಮ್, ಅದು ನಿಮಗೆ, ಮ್ಯಾಮ್ ಸಾಧ್ಯ ಪಾಠ, ಮಾಡಿರೋರನ, ಆಚಕಡೇ? .. ಆಧುಕೇಳುಬರಲ! .. ಮೆನ್ಷನ್, ಮಾಡಿ ಕೇಳ್ತಾರಣ! ಅವಗ ನೋಡಿ ಅಧಿಯೆನುಕೋ! ಫೋನ್ ಮಾಡ್ದ, ಅವ್ರಿಗು. ... ಫೋನ್, ಮಾಡಿದ್ರೆ! ಚ ಫೋನ್ ಮಾಡಿದ ಅಂತ ಏನೋ, ವಿಷಯ ಕೇಳಕ ಏನೋ, ಹೇಳಕ್ಕೆ ಅಂತ. ... ಏನೋ, ಮಾಡುದ್ರೆ, ಇವನು, ಕಿಮ್ಮಲೆ, ಅಕೊಂಡುಯೆಲ್ಲ, ಹ್ಮ್, ಇದೇ, ಅಂತಾಕಿತುಬಿಟ್ರು. .. ಈ ತರ ಎಲ್ಲಾ! ಮಾತಾಡಿದ್ರೆ, ಹೆಂಗೆ ಮ್ಯಾಮ್ ಬೇಜಾರ, ಆಗತ್ತಲ್ವಾ. .. ವರ್ಷ, ಪೂ, ನನಗೆ, ಈಗ ಮತ್ತೆ, ಸಾಲ? .. ಬಿತ್ತು, ನನಗೆ ಮಂಡೆ! ಅದು ಇದು ಮಂಡೆ ಏನು? ... ಹಾ, ಹೇಳಿ ಮ್ಯಾಮ್, ಹ, ಮತ್ತೆ. .. ಬೆಳಗ್ಗೆಯಿಂದ ದಿಸಪೂರ, ಮುಖ ಉದಿಸಿಕೊಂಡು! ಮಕ್ಕ ಎಕ್ಕೊಂಡ್ ಎತ್ತಿ ಆಡಿಕೊಂಡು, ನಮಗೆ, ಆಗಲ್ಲ. ..
ಇಲ್ಲಾ. ..
ಹ, ಅವಳ್, ನೋಡು! ನಾನು, ಹೋದ, ವರ್ಷ ಸುಮಾರು, ಜನ. .. ನಿಮಗೆ, ಏನ್ ಮಾಡಿದ್ರು ಸ್ಯಾಲರಿ? .. ಹೋದ, ವರ್ಷ ನಿಮಗ್ ನಾನ್ ಮಾಡ್ದೀನ. .. ಹೋದಾ, ವರ್ಷ ನಿಮಗೆ! ನಾನು ಸಲ್ರಿ ಮೆಸೇಜ್, ಮಾಡಲಿಲ್ಲ, ಈ ವರ್ಷ? .. ನಾನು ಮಾಡಿದ ದುಡ್ಡು! ಎಕ್ಸ್ಚೇಂಜ್ ಎರಡು ಡಿವೈಡ್ ಆಗಿ ಮಾಡಿದ್ದೀರಿ? .. ನಿಮಗೆ, ನಾನು, ಮೂರು, ವರ್ಷ್ಟಿಂದ! ಸ್ಯಾಲ್ರಿ ಇನ್ಕ್ರೀಸ್, ಮಾಡಿಲ್ಲ! ಅನ್ನದ ಕ್ಕೋಸ್ಕರ? .. ನಾನ್, ನಿಮಗೆ ಸ್ಯಾಲರಿ ಇನ್ಕ್ರೀಸ್ ಮಾಡಿಸಿದ್ದು? .. ಅವರಿಗೆ ಹೋದವರ್ಷ ಮಾಡಿದೆ, ಅಲ್ಲ ಮೇಡಂ ಅವರಿಗ್ಯಾಕೆ! ಹೋದವರ್ಷನೆ, ಚೆನ್ನಾಗಿ ಇಂಕ್ರೀಸ್ ಮಾಡಿದ್ದಾರಂತೆ? .. ಈ ವರ್ಷನೂ ಮಾಡಾರಂತೆ ಅವ್ರಿಗೆ! ಅಂದ್ರೆ, ಈ ವರ್ಷನೂ ಮಾಡಿದಾರಂತೆ? .. ಈ, ವರ್ಷ ಮಾರದೆೇ ಇಲ್ಲ! ಅವ್ರಿಗೂ ಮಾಡೋರಂತೆ, ಆದ್ರೂ? .. ಹಾ. ..
ಏ ಹಂಗೆಲ್ಲಾ ಕಂಪೇರ್ ಮಾಡ್ಕೋಬಾರ್ದು ಮ್ಯಾಮು? ..
ಈಗ, ನಂದು, ಅವಳು, ಅಟ್ಲೀಸ್ಟ್! ಅವಳು, ಅಟ್ಲೀಸ್ಟ್, ಏನ್ ಸ್ಯಾಲ್ರಿ ತಗತ್ತವಳೆ? ಅಂತ ನನ್ಗ್ ಗೊತ್ತ? .. ಈಗ, ನಿಮ, ಸ್ಯಾಲರಿ! ನಿನ್ಸ ಇಷ್ಟು? .. ಕ್ಲೋಸ್ ಆಗಿದೆಯಲ್ಲ ನೀನು, ಸ್ಯಾಲ್ರಿ ಎಷ್ಟು ಅಂತ ನಾನು ಒಂದಿನ, ಕೇಳೋದಿಕೆ, ಸ್ಕ್ರೀನ್ ಶಟು. .. ಸ್ಯಾಲರಿ ಎಸ್ಟ್, ಅಂತ ಆದ್ರು ನನ್ಗೆ ಗೊತ್ತಾ! ಹೋಗಲಿ. ಇಲ್ಲ, ನನ್ ಸ್ಯಾಲರಿ ಎಷ್ಟು ಅಂತ ಗೊತ್ತಾ ನಿಮಗೆ? ..
ಗೊತ್ತಿಲ್ಲಮ್ಮ, ನಾವ್ ಅದಕ್ಕೆ, ಕೇಳ್ತಾನೆ ಇರ್ಲಿಲ್ವಲ್ಲ? .. ಹ್ಮ್, ಏನ ಅಂತಂದ್ರೆ! ನಾವು ಸಿ, ಏಳೂ, ಹಾಕದಾಗ ಇಷ್ಟ. .. ಸಿ, ಎಲ್ಲೂ ಕಟ್ಟಾಯ್ತು! ಮ್ಯಾಮ್, ಅಮೌಂಟ್ ಅಂತ, ಮಾತಾಡ್ಕತಿದ್ವಿ, ಅಷ್ಟೇ, ಹ್ಮ್. .. ಅಷ್ಟು, ಬಿಟ್ರೆ, ನಾವು, ಹ್ಮ್, ನಿಮ್ದಷ್ಟ. .. ನಮ್ದೆಷ್ಟು ಅಂತ ಒಬ್ಬರುನು, ಕೇ ..
ಇದಕೆ, ಯಾರು, ಯಾರನ್ನ, ಕೇಳಲ್ಲ! ಅಲ್ಲಿ, ಇಷ್ಟವನ್ನು ಹೋಗ್ತೀನಿ, ತಿನ್ನು. ..
ಹಂಗೆ, ಹಂಗಗೆ ಕೇಳ್ತಾ, ಕೇಳ್ತಾ, ಹೋದ್ರೆ, ನಮ್ ನೆಮ್ಮದಿನೆ ಹಾಳಾಗೋದು! ..
ಇವಾಗ್ಲೇ ಎಲ್ಲ ಮಾಡೋದನ್ನ, ಮಾಡ್ಬಿಟ್ಟು ಯುವಗಳೇ ಆನೆರಡು, ಮಿಸ್ ಕಾಲ್ ಕೊಟ್ಟವ್ಳೆ? .. ಹೂ, ಅನೆರಡು, ಮೆಸೇಜ್. .. ಕೊಡ್ತಾ, ಇದರು, ಆಮೇಲೆ, ಹನ್ನೆರಡು, ಹಾ, ಎರಡು, ಮೆಸೇಜ್, ಹನ್ನೆರಡು. ... ಕಾಲ್ ಮಾಡೋರೆ? ..
ಮಿಸಕಾಲು, ಹ್ಮ್. ..
ಇಲ್ಲ ಮೇಡಂ, ಆಮೇಲೆ! ಇಂಧ, ಮೆಸೇಜು ಹಾಕಲ್ಲ, ಏನು ಪ್ರಾಬ್ಲಮ್, ಇಲ್ಲ ನೀವು. ...
ಹ್ಮ್. ...
ಹೂ, ಎಂಥ ಪ್ರಾಬ್ಲಮ್ ನೀವು ಕಾಲ್ ಅಟೆಂಡ್ ಮಾಡಿ. ... ಂತ ನಾ ಮಾಡಲ್ಲ ನಿಸ್ಕಷನ್ ಮಾಡ ಸರಿ ಇಿಲ್ಲ ಹಗ ಅದ ಹೇಳಿದ ವಿ ಪಿ ಅನ್ನ ಪೊಸಿಷನ್ ಕೊಟ್ಟ ಅದನ್ನ ನಿ ಮಾಡ್ತ ಹ
ಹೌದಮ್ಮ
ಮಾಡ್ಕೊಂಡು ಹೋಗಿ ನಿಮ್ ಸಮ ಅಲ್ಲ ಈಗ ನಾವು ಟೀಚರ್ಗಳಾದ್ರ ನಾನೇ